ಹಾ
ನಮಸ್ತೆ
ನಮಸ್ತೆ.
ನಮಸ್ತೆ
ಏನು ನಿದ್ದೆ ಬರುತ್ತಿದೆ ಏನು ಇವಗೆ
ಹಾ ಹಾಗೆ ಯಾರು ನಮ್ಮನ್ನ ನೆನೆಸ್ತ ಯಾರೋ ನಮ್ಮನ್ನ ನೆನಸ್ಕತಿದ್ದಾರೆ ಅದಕ್ಕೆ ಅಪಗತ್ಯ ಬಂತು
ಹೌದೇ ನಾನೆಲ್ಲೋ ನಿಮಗೆ ನಿತ್ಯ ಬರುತ್ತದೆ ಎಂದು ಅಂದಿಕೊಂಡೆ
ಇಲ್ಲ ಇಲ್ಲ ನಮ ನಿದ್ದೆ ಯಾವಾಗ್ಲೂ ಇದ್ದಿದ್ದೇನೆ.
ಹೂ
ಹ್ಮ್
ಏನು ಮಾಡುತ್ತಿದ್ದೀರಿ
ಏನು ಇಲ್ಲ
ಹ್ಮ
ಹ್ಮ್ ಆದರೆ ಸುಮ್ಮನೆ ನಿಮ್ಮದಗ ಕಾಲ ಸಮಯ ಕಳಿಯೋಣ ಅಂತ ಸುಮ್ಮನೆ ಬಂದು
ಹೌದೇ ನನಗೆ ಒಂದು ಸಹಾಯವಾಗಬೇಕಿತ್ತು
ಹಾ ಹೇಳಏನು
ಇಂದು ರಾತ್ರಿಯ ವೇಳೆಗೆ ಅಡಗೆ ಮಾಡುವ ಸರದಿ ನನ್ನದಿದೆ ಏನು ಸಾರು ಮಾಡಲಿ ಎಂದು ಹೇಳಿ ಅದನ್ನೇ ಮಾಡುತ್ತೇನೆ
ತಂದ್ರಿ ತರಕಾರಿ ಏನಿದೆ ಅಂತ ಮಾಡ
ತರಕಾರಿ ನುಗ್ಗೆಕಾಯಿ ಇದೆ ಹ ಹೀರೆಕಾಯಿ ಇದೆ ಮುಲ್ಲಂಗಿ ಇದೆ ಮತ್ತೆ ಇನ್ನೊಂದು ನು ಕಾಳು ಇದೆ ಆ ಕಾಳು ಹೆಸರು ನನಗೆ ಗೊತ್ತಿಲ್ಲ ಅಲಸಂದಿ ಕಾಳು ಹಸಿ ಅಸ್ ಹಸಿ ಅಳ್ಸಂದು ಕಾಲಿದೆ ಏನು ಮಾಡಲಿ ಏ ಬಸ್ಸಾರು ನಿನ್ನೆ ಬೆಳಗ್ಗೆ ಎಲ್ಲಾ ಮಾಡಿತ್ತು
ಕಾಳು ಇದಾವಲ್ಲ ಕಾಳಲ್ಲಿ ಬಸಾರ್ ನ ಬಸಾರ ಮುದ್ದೆ ಮಾಡದರೆ ಚೆನ್ನಾಗಿರುತ್ತೆ.
ಇಂದು ರಾತ್ರಿಗೆ ನನ್ನ ಇಬ್ಬರು ತಂಗೀರು ಇರುವುದಿಲ್ಲ. ನನ್ನ ಅಪ್ಪನೂ ಬರುದಿಲ್ಲ ಕೆಲಸಕ್ಕೆ ಹೋಗಿದ್ದಾರೆ ನಾನು ಅಜ್ಜ ಅಜ್ಜಿ ಮೂವರೇ ಇರುತ್ತೇವೆ ಮೂವರಿಗೆ ಬ ಸಾರದು ಜಾಸ್ತಿ ಆಗುತ್ತದೆ ಬೆಳಿಗ್ಗೆ ವೇಳೆ ಮಾಡಿದ ರೆ ಬೆಳಿಗ್ಗೆನೂ ಆಗುತ್ತದೆ ರಾತ್ರಿ ಬೆಳೆಗೂ ಆಗುತ್ತದೆ ಬಸರು ಎರಡು ಎಡು ಸಮಯಕ್ಕೆ ಆಗುತ್ತದೆ
ಅಮ್ಮ ಅಮ್ಮ ಬ ಬಲ್ವಾ
ಏನು
ಅಮ್ಮ ಬರರುದಾ
ಹಾ ಅಮ್ಮನೂ ಬರುತ್ತಾರೆ ಹ ಇದು ಕರ ಅಲ್ಲವೇ ಹಾಗಾಗಿ ಯಾಕೆ ಹೇಳಿದೆ
ಹಮ್ಮ ಹತ್ತ
ಈ ಒಂದು ಸ್ವಲ್ಪ ಜೋರಾಗಿ ಮಾತನಾಡಿದರೆ ನನಗೂ ಸಹ ಕೇಳದೆಯಪ್ಪ
ಅಮ್ಮನ್ನ ಮರ್ತೆೇ ಬಿಟ್ಟಿದ್ದೀರಲ್ವಾ ಅಂತಂದು
ಬರುತ್ತಾರೆ ನೀವು ಹೇಳಿ ಏನು ಅಡುಗೆ ಮಾಡ
ಅ ಏ ನಾ ಬಸಾರ ಮುುದ್ದೆ ಮಾಡ್ಬು ನಮಗೆ ಅ
ಬಸ್ಸಾರು ಬೇಡ ಬಸ್ಸಾರು ಬೆಳಗ್ಗೆ ಒಳಗೆ ಸರಿ ಹೊಂದುತ್ತದೆ ಎರಡು ಸಮಯಕ್ಕೆ ಕ ಆಗುತ್ತದೆ ರಾತ್ರಿ ವೇಳೆಗೆ ಒಂದು ಒಂದು ಸಮಯಕ್ಕೆ ಆದ್ರೆ ರಾತ್ರಿ ವೇಳೆಗಷ್ಟೇ ಆದ್ರೆ ಸಾಕು
ಹ
ನಿಮ್ಮ ಧ್ವನಿ ಸ್ವಲ್ಪ ಸ್ವಲ್ಪ ಕೇಳುತ್ತಿದೆ
ಚೆನ್ನಾಗಿರುತ್ತೆ ಮಾತ್ ನೋಡಿ ಎಲ್ಲ
ಹ್ಮ್ ಸರಿ ಬಿಡಿ ನಾಳೆ ಮಾಡುತ್ತೇನೆ ಹಾಗಾದ್ರೆ ಇಂದು ನಾನು ಟಮಟೊ ಗೊಚ್ಚು ಅಪ್ಪಳವನ್ನು ಮಾಡುತ್ತೇನೆ
ಮದಂಗ್ಜ
ಏ ಏನಂದಿರಿ
ನಮ್ಮ ಇವಾ
ಅಯ್ಯೋ ಬನ್ನಿ ನಿಮಗಿಲ್ಲ ಎಂದು ಹೇಗೆ ಹೇಳಲಿಕ್ಕೆ
ಅಲ್ಲಿಂದ ಇಲ್ಲಿಗೆ ಕಳ್ಸಿ
ನಾ ಇಲ್ಲಿಂದ ಅಲ್ಲಿಗೆ ಕಳಿಸಬೇಕೇ ಪಾರ್ಸಲ್ ಕಳಿಸಿ ಇಲ್ಲಿ ಯಾವುದೇ ತರದ ಒಂದು ವ್ಯವಸ್ಥೆ ಇರುವುದಿಲ್ಲ ಹ ನಿಮ್ಮ ಕಡೆ ಇರುತ್ತದೆ ಅಲ್ಲವೇ ಇಲ್ಲಿ ಇಲ್ಲಿ ಸುಮ್ಮನೆ ದೂರವಾಣಿಯಲ್ಲಿ ಒಂದುರೆ ಎರಳಿನಿಂದ ಟೆಚ್ ಮುಟ್ಟಿದರೆ ಸಾಕು ಅಲ್ಲಿಂದ ಇಲ್ಲಿಗೆ ಬರುತ್ತದೆ ಇಲ್ಲಿಂದ ಅಲ್ಲಿಗೆ ಹೋಗುತ್ತದೆ
ಹ
ಆ ರೀತಿ ಆ ಒಂದು ವ್ಯವಸ್ಥೆ ಈ ಹಳ್ಳಿಗಳ ಕಡೆ ಇರುವುದಿಲ್ಲ
ಪರವಾಗಿಲ್ಲ ಬಸ್ ಬರುತ್ತೆ ಅಲ್ವಾ ಬಸ್ ಕೊಡಿ ಹೇಳಿ ನನ್ನಗೆಗೆಳತಿ ಇದ್ದಾಳೆ ಅಲ್ಲಿ ಇಸ್ಕೊತಾಳೆ ಏ ಕೊಡಿ ಅಂತ ನಾನು ಇಲ್ಲಿ ತಾಗತೀನಿ
ಹ್ಮ್್ಮ್್ಮ
ಸರಿ ಹಾಗಿದ್ದರೆ ಇವತ್ತು ರಾತ್ಗೆ ಮಾಡುತ್ತೇನೆ
ಹ್ಮ್
ಅದನ್ನ ನಿಮಗೆ ಕಳಿಸಿಕೊಡ
ಮತ್ತೆ ನೀವು ಹೊಸ ಸತಿ ನೀಲ ಯಾಕೆ ಬರ್ಬೇಕಾದ್ರೆ ಏನಾದ್ರರು ಮಾಡ್ಕೊಂಡು ಬನ್ನಿ ನಮಗ
ಏನು ಏನು ಮಾಡಿಕೊಂಡು ಬರಲಿ
ಏನಾದ್ರೂ ಮಾಡಿಯಲ್ಲ
ಹ್ಮ್ ಸರಿ ಸರಿ ಹಾಗಗಿದ್ದರಿ ನೋಡೋಣ ಏನಾದ್ ಮಾಡಿಕೊಂಡು ಬರೋಣ
ಹ್ಮ್ ನ ಈ ವಸತಿ ಮಲಲ್ಲಿ ತಡುಗ ನನ್ನದ
ಹ್ಮ್
ಆದ್ದರಿಂದ ನೀವು ಮಾಡ್ಕಂದ್ರೆ ಏನ ಒಂದುತ್ತಿಗೆ ನಿಮ್ಗೆ ನಿಮ್ಮ ಹೆಸರು ಏನು
ನಿಮ್ಮ ಧ್ವನಿ ಎಲ್ಲೋ ದೂರವಾಣಿಯನ್ನು ಸರ್ಜಾ ಮೇಲೆ ಇಟ್ಟು ಕೆಲಗಡೆ ಕುೂತ್ಕೊಂಡ್ ತರಕಾರಿ ಹಚ್ಕೊಂಡ್ ಮಾತಾಡ್ತಾರೆ ಅಲ್ಲವೇ ಅಮ್ಮಂದಿರು ಆ ತರ ಕೇಳುತ್ತಿದೆ
ತಲ ಏನ್ ಮಾತಾಡೋದಿಲ್ಲ ಇಲ್ಲೇ ಇದೆ ನನ್ನ ಕೈಯಲ್ಲೇ ಇದೆ ನನ್ನ
ನಾ ಎಲ್ಲೋ ಇಟ್ಟಿದ್ದೀರಿ ಈಗ ಎತ್ತು ಕೊಂಡಿದ್ದೀರಿ ಕೈಗೆ ಏನದು ಶಬ್ದ ಶಬ್ದ
ನೀರು ನೀರು ನೀರು ಶಬ್ದ ಅದು
ಹ್ಮ್
ಹ್ಮ್ ಮತ್ತೆ ಏನು ಸಮಾಚಾರ ಏನಾದ
ಹ ನಿಮಗೆ ಕೋಳಿ ಮಾಂಸದ ಸಾರು ಮಾಡುವುದು ಗೊತ್ತೆ
ಹಾ ಗೊತ್ತು ಆದ್ರೆ ತುಂಬಾ ಜನಕ್ಕೆ ಮಾಡುವುದು ಗೊತ್ತು ಗೊತ್ತಿಲ್ಲ ನನಗೆ
ನೀವು ನಿಮ್ಮ ಒಬ್ಬರಿಗೆ ಹೇಳಿ ನಾನು ಅದನ್ನು ತುಂಬಾ ಜನಕ್ಕೆ ಅದನ್ನು ಬಳಸಿಕೊಳ್ಳುತ್ತೇನೆ ಹೇಗೆ ಮಾಡುದು ಅದ ಒಂದು ಅಳತೆಯನ್ನು ನಾನು ಮಾಡಿಕೊಳ್ಳುತ್ತೇನೆ
ಹ ಮೊದಲಿಗೆೇ ಮಾಂಸವನ್ನು ಕೋಳಿ ಮಾಂಸವನ್ನು ತೆಗೆದು ಕೊಂಡು
ಹ್ಮ್
ಹ್ಮ್ ಸ್ವಚ್ಛ ಮಾಡಿಕೊಳ್ಳಬೇಕು ನೀರಲ್ಲಿ ಆಮೇಲೆ ಅದನ್ನು ಒಂದು ಹಿದೆ
ಹ್ಮ್
ಪಕ್ಕದಲ್ಲಿ ಪಾತ್ರೆಗಳಲ್ಲ ಹಾಕ್ಬಿಟ್ಟು ಒಂದು ಪಕ್ಕದಲ್ಲಿ ಒಂದು ಪ್ಲೇಟ್ ಅನ್ನು ಮುಚ್ಚಿ
ಹ್ಮ್
ಪಕ್ಕಕ್ಕೆ ಇಡಬೇಕು ನಂತರ ನಾವು ಬೆಳ್ಳುಳ್ಳಿ
ಹ್ಮ್
ಶುಂಟಿ ಮತ್ತೆ ಈರುಳ್ಳಿ ಕಾರ್ ಪುಡಿ ಮಸಾಲೆ ಪುಡಿ
ಹ್ಮ್
ಅವೆಲ್ಲ ಆಕೀ ಯಾವ ಥರ ಅದೇ ಅದು ಗಿರ ಅಂತದೆಲ್ಲ ಹಾ ರುಬ್ಬಿಕಲ್ ಆಗ್ಬೇಕು ಅದು ಮಸಾಲೆ ತರ ರುಬ್ಬಿಕೊಳ್ಳಬೇಕು ಅದೆಲ್ಲ ರುಬ್ಬಿ ಕೊಂಡ ನಂತರ ತರ ರುಚಿಗೆ ತಕ್ಕಷ್ಟು ನಮ್ಗೆ ಎಷ್ಟೆಷ್ಟು ಬೇಕೋ ಇಲ್ಲ ಖಾರ ತಲ ಎಲ್ಲ ಹಾಕೋಬೇಕು
ಯಾವುದರಲ್ಲಿ ಆ ಒಂದು ರುಬ್ಬಿಕೊಳ್ಳುವ ಪದಾರ್ಥ ಹತ್ತದಲ್ಲಿ ಹಾಕಬೇಕೆ
ಹಾ ರುಬ್ಬಿಕೊಳ್ಳುವ ಪದಾರ್ಥದಲ್ಲಿ ಕ್ದ ಪುಡಿ ಮಸಾಲೆ ಮತ್ತ ಬೆಳ್ಳುಳ್ಳಿ ಮೆಣಸಿನ ಕಾಯಿ ಎಲ್ಲ ಕು ರುಬ್ಕೋಬೇಕು ನಂತರ ಆ ಒಲೆ ಮೇಲೆ ಒಂದು ಪಾತ್ರೆಯನ್ನಿತ್ತು
ಹ್ಮ್
ಬೆಂಕಿ ಅಚ್ಚ
ಹ್ಮ್
ಹಾ ತಂಚೂರು ಎಣ್ಣೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಹಾಕ್ಕೊಂಡು ರ ಕೆಂಪು ಕಲರ್ ಬರೋತಂಕ
ಹ್ಮ್
ಇ ಮಾಡ್ಕೋಬೇಕು ಯಾವ ತರ ಅ ಹೇಳ ಬರ್
ಎಣ್ಣೆಯಲ್ಲಿ ಹಾಕಿ ಆಹ ಅದು ಸುಡುವಾದ ರೀತಿಯಲ್ಲಿ ಮಾಡಿಕೊಳ್ಳಬೇಕು
ಹಾ ಆಥರ ಮಾಡ್ಕೊಂಡೆ ಆಮೇಲೆ ಅದು ಕೆಂಪು ಕಲರ್ ಕೆಂಪು ಬಣ್ಣ ಬಂದ ಮೇಲೆ ಈರುಳ್ಳಿ ಅದಕ್ಕೆ ಮಸಾಲೆಯನ್ನು ಸೇರಿಸಬೇಕು ಮಸಾಲೆಯನ್ನು ಸೇರಿಸಿ
ತೀಳೆ
ಹಾ ಒಗ್ಗರಣೆಗೆ ಈರುಳ್ಳಿ ಆಗ್ತಾರಲ್ವಾ
ನಮ್ಮ ಕಡೆ ಆ ರೀತಿ ಹಾಕುವುದಿಲ್ಲ
ಒಗ್ಗರಣೆ ಮಾಡ್ಬೇಕಾದ್ರೆ ನಮ್ಮ ಕೂಡೆ ಈರುಳ್ಳಿ ಆಗ್ತ
ನೀವು ಅಲ್ಲ ಈಗ ನೀವು ವು ಒಂದು ಮಿಶ್ರಣ ಮಾಡಿಕೊಂಡಿದ್ದೀರಿ ಅಲ್ಲವೇ ರುಬ್ಬಿಕೊಂಡು ಆ ರುಬ್ಬ ಬೀ ರುಬ್ಕೊಳ್ಳೋದಕ್ಕೆ ಹಾಕೋಬೇಕಲ್ಲವೇ ಈರುಳ್ಳಿಯು ನೇ
ಇಲ್ಲ ಇಲ್ಲ ನಾವು ಒಗ್ಗಣಕ್ಕೆ ಅಂದ್ರೆ ತುಂಬಾ ಲ ಸ್ವಲ್ಪ ಆಗ್ತಿವಿ
ಹ ಊದೇ ನಮ್ಮ ಕಡೆ ಹಾಕುದಿಲ್ಲ ನಾವ ಊರು ರುಬ್ಬುವಾಗೆ ಹಾಕಿಕೊಳ್ಳು ಬಿಡುತ್ತೇವೆ
ಇಲ್ಲ ನಾವು ಒಗ್ಗರಣೆಗೆ ಹಾಕೊಂಡು
ಹ್ಮ್
ಒಗ್ಗರಣೆ ಆಗ್ಬಿಟ್ಟು ಆಮೇಲೆ ಮಸಾಲೆ ಎಲ್ಲ ಸೇರಿಸಿ ಆ ಎಷ್ಟು ನೀರು ಬೇಕೋ ಅಷ್ಟು ಮತ್ತು ಈ ಕೋಳಿ ಮಾಂಸವನ್ನು ಪಕ್ಕದಲ್ಲಿ ವಲ್ಲ ಅದನ್ನೆಲ್ಲ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಲಿಕ್ಕೆ ಬಿಡ್ತೀವಿ ಅದು ಚೆನ್ನಾಗಿ ಕುದಿದ ಮೇಲೆ ಹೌದದು ಉಪ್ಪು ಖಾರ ಎಲ್ಲ ಸರಿದ್ಯಾ ಅಂತ ಮತ್ತೆ ಹಾ ಇ ಒಂದು ಅರ್ಧ ಆಗ್ತುದು ಉದ್ದ ಮೇಲೆ ಚಿಕನ್ ಮಸಾಲೆ ಅದನ್ನು ಆ್ಯಡ್ ಮಾಡ್ತೀವಿ
ಹ್ಮ್
ಕ ಹಾ ಹಾಗೆ ಪೊಲೀಸರ ಹೇಳಿ
ಹ್ಮ್ ನಾ ಈ ಒಂದು ಒಂದು ಭಾನುವಾರ ನಾನು ಪ್ರಯತ್ನ ಪಡುತ್ತೇನೆ ನಿಮ್ಮ ಅಡುಗೆಯ ವಿಧಾನವನ್ನು
ಹಾ ಸಡಿ ಪ್ರಯತ್ನ ಮಾಡಿ ಚೆನ್ನರುತ್ತೆ
ಚೆನ್ನಾಗಿ ಬರುತ್ತದೆ ಅಲ್ಲವೇ
ಹಾ ಚೆನ್ನಾಗಿ ಬರ್ತೇ
ನೀವು ಯಾವಾಗಾದರೂ ಒಮ್ಮೆ ಮಾಡಿದ್ದಿದೆಯ ಮನೆಯಲ್ಲಿ
ನಾನು ಮನೆಯಲ್ಲಿ ಮನೆಗೆ ಆದ್ರೆ ನಾನೇ ಅಡುಗೆ ಮಾಡುವ ನಮ್ಮಮ್ಮ ಅವರಿಗೆ ಕನಿಷ ಇರುತ್ತತ್ತು ಚಜದ ಮೇಲೆ ನಮ್ಮಅಮ್ಮ ಯಾಗ ಬರ್ತಾರೆ ಆಗ ಇನ್ನು ಮನೆಯಲ್ಲಿದು ನಾನು ಅಲ್ಲದೆ ನಾನೇ ಮಳೆ ಇು
ಹ್ಮ್
ಹ್ಮ್ ಅ್ದರಿಂದ ನಾನು ಕಲ್ತಿದ್ದೀನಿ
ನೀವು ಸ್ವಲ್ಪ ಚಿಕ್ಕದಾಗಿ ಮಾತನಾಡುತ್ತೀರಿ ಒಂದು ಸ್ವಲ್ಪ ಮೊಬೈಲ್ ಬಾಯಿ ಹತ್ತೀರಾ ಕಿವಿ ಹತ್ತೀರಾ ಇಟ್ಟುಕೊಂಡು ಮಾತನಾಡಿ
ಪತ್ರಾನೇ ಐತೆ ಎಲ್ಲೂ ಹೋಗೇ ಇಲ್ಲ
ಈಗ ನೋಡಿ ನನಗೆ ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿ ಕೇಳುತ್ತದೆ ನೀವು ಏನು ಮಾಡ ರಿ ಅಂದರೆ ಮಲಗಿಕೊಂಡು ಫೋನ್ ಎಲ್ ಅಯತ್ ನಿಮ್ಮ ದೂರವಾಣಿಯನ್ನು ಎಲ್ಲೋ ಹಾಕಿಕೊಂಡು ಮಾತನಾಡುತ್ತೀರಪ್ಪ ಅಪ್ಪ ನನಗೆ ಕೇಳುವುದೇ ಇಲ್ಲ ತುಂಬಾ ಯಾವ ತರ ಕೇಳುತ್ತದೆ ಯಾವ ತರ ಕೇಳ ಎಂದರೆ ಈ ಚಿಕ್ಕ ಚಿಕ್ಕ ಮಗು ಮಾತನಾಡುತ್ತಾರಲ್ಲ ಪಿಸು ಧ್ವನಿಯಲ್ಲಿ ಆ ತರ ಕೇಳುತ್ತಿದೆ ನನ್ಗೆ
ಸರಿ ಆಯ್ತು ಮುಂದಿನ ಕರೆಯಲ್ಲಿ ಮಾತನಾಡೋಣ
ಹ್ಮ್ ಸರಿ ಹಾಗಗಿದ್ದ